ಹಲೋ ಸರ್ ಆರಾಮ ಆರಾಮದ ಸ ನೀ
ಹ್ಮ ನಾನು ಆರಾಮ ಇದ್ದೇನೆ ನೋಡಿ ಏನ್ ಮಾಡಕತ್ತಿ
ಏನಲ್ಡ ಮಕ್ಳು ಹೋಮ್ವರ್ಕ್ ಬರಿತಾ ಇದ್ರ
ಹೌದನಾ
ಹ್ಮ್ ಸುಮನೆ ಕುಂತಿದ್ದೆ ನೋಡು ಹ ಏನ್ಮರ್ಸಿ
ಏನಿಲ್ಲಾನ ನಾನಗ್ ಸುಮ್ ಕುಂತಿದ್ದೆ ಅದೇ ಹ್ಮ್ ಕಾಂಪಿಟೇಟಿವ್ ಎಕ್ಸಾಮ್ ಬಿಟ್ಟಾರ ಅಂತಲ್ಲ ಸೆಕೆಂಡ್ ಇಯರ್ ಮೇಲೆ ಹಾಕ್ಬೇಕು
ಹಾಕ್ಬೇಕು ಸ್ವಲ್ಪ್ ಡ್ಯೂಟಿಿದ ಟೈ್ ಕಲೆ ಒಲ್ ಓದ್ಕೋಕಕ್ ಅದಕ ಸು್ನೆ ಆಗಿದ್ದೆ ನೋಣ ನೀ ಹಾಕಿದೇಾನ
ನನ್ಗು ಯಾವರ ನೋಡ ವರ್ಕ್ ಫ್ರಮ್ ಹೋಮ್ ಯಾವ್ರ ಎಟ್ಲೀಸ್ಟ್ ಕೆಂಬು ಇದ್ದಾಗರ ಅವ್ರರು
ಮೊನ್ನೆ ಯಾದಿಗಿರಿ ಹಯ್ ಬಂದೆ
ಹಾ
ಬಟ್ ಬೈ ಮಾಡ್ಬೇಕಕ್ಂತಾರ ಅವ್ರು
ಅದೇ ಅಲ್ಲ ವಿದ್ಯಾರನ್ ಕೊಳೋರೊಬ್ರು ನನ್ಗ್ ಹಾಕಿದ ಬಟ್ ಟ್ರೈನಿಂಗ್ ಹೋಗ್ಬೇಕಂತ
ಅದೇ ಹೋಗ್ಬೇಕಂತ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಸ್ ಸಾವ ರೂಪ ಕೊಡ್ಬೇಕಂತ
ಹಾ
ಹ್ಮ್ ಹ ಅದ್ ತಗೊಂಡು ವೆರಿಫಿಕೇಶನ್ ಮಾಡಿಂದ ನಾಲ್ಕ ದಿನ ಟ್ರೈನಿ್ ಕರೀತಾರಂತ ಅವರು
ಹಾ ಹೋಗಿದ್ದಿ
ನ್ ಅದು ಬಿಡಿ ನಮ್ಮ್ ನಮ್ಮ ಮನೆಗ್ ಏನಂದ್ರು ಗೊತ್ತಾನ ನಿಮ್ಮ ಡಾಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಗರ್ಮೆಂಟ್ ನೌಕರಿ ಇದರಿಗೆ ಮಾಡಲ್ಲ ಇವ್ರ ಏನ್ ಮಾಡ್ತಾರ
ಹಾ ಅಂತೇನು
ಕುನ್ಸಿರತ್. ಎಕಶನ್ ಇತ್ತ ಅಂದ್ರೆ ಹಂಗೆ ಕಮೌಂಟ್ ತೊಳೋದ ಇರಲ್ಲಲ್ಲ ಹಂಗೆ ಮಾಡ್ತಾರ ಇವಾಗ ಏನಾದ್ರೂ ಎಕ್ಸಾಮ್ ಆಗಿರ್ಬಹುದು ಎಜುಕೇೇಶನ್ದ ಆಗಿರ್ಬಹದು. ಇವಾಗೆಲ್ಲ ಹೋಗತಿವಲ್ಲ ಡಾಕ್ಟ ಕಮೆಂಟ್ ವೆರಿಕೇಶನ್ ಮಾಡಕ ಅವ್ರನ ಅಮೌಂಟ್ ತೋಗೋತಾರೇನ್. ಬೆರ್ರಿನ್ ಬೇರಯಾರಿಗ್ ಕೇಳಿದೆ. ಕೊಡ್ಬೋದಾಗಿತ್ತು. ಡಾಕ್ಯುಮೆಂಟ್ಸ್ ವೆರಫಿಕೇಷನ್. ಅಂದ್ರ ಅಮೌಂಟ್ ಹೆಂಗ ಇದು ಮಾಡ್ತಿಯಾ ಫೇಕಿರ್ತಾ ನೋಡ್ಬೇಕು ಅಂತ ಅನಕ.
ಹಾ ಮತ್ತ್ ಹೇಳಕ್ ಬರ ಲ್ಲ ಒಂದೊಂದು ಫೇಕ್ ಇರ್ತಾವ.
ಅರ ಬಯ್ ಮಾಡ್ಬೇಕಂತಾರ ಅವ್ರು. ಬಿಡ ಅವೇರ್ನೆಸ್ ಮಾಡಂದ್ರೆ ಒಬ್ರಗಲ್ದ ಇಪ್ಪತ್ ಮಂದಿಗೆ ಏಳ್ತೀವ್ ನಾವೇನ್ ಅವು ಮಿಷ ಆಪರ್ತಲ್ಲ ಅದೇ. ತಾರ್ನಾ ಅದ ಒಂದ್ ಯ್ಯಾಪ ಅದಂತ.
ಆ
ಅದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬಕಂತ.
ಹಾ
ಇನ್ಸ್ಟಾಲ್ ಮಾಡ್ಕೊಂಡಿಂದ ಅದು ಫಸ್ಟ್ ನಾವು ತೊಗೊಂಡು ಇಂತ ಕ್ವಾಲಿಟಿ ಬರ್ತೆ ಇದು ಚಲ ಬರ್ತ ಅಂತ ನಾನ್ ನಿನಗೆ ಎದ್ನಂತಿ ನೀ ತಗೋಬೇಕ.
ಅಹ್ಹಹ ಸರಿ ಸರಿ ಅಂದ್ರೆ ದಿಂಗ್ ಅಲೋವೇರ ಪ್ರ. ಸೇಲ್ ಮಾಡದಿರತ್ತ್.
ಹ ಹ.
ಹ್ಮ್
ಅದೇ ತರ ನಾನ್ ಅಂದೆ ವೆಸ್ಟೀಜ್ ಕಂಪ್ನಿ ಅಂತ ಅಂದೆ ವೆಸ್ಟೀಜ್ ಕಂಪ್ನಿಗಳು ಅವಲ್ಲ ಅದೇ ತರ ಇದೆ ಅಂದೆ. ವೆಸ್ಟಿಸ್ ಕಂಪ್ ಫೀಲ್ಡ್ ವರ್ಕ್ ಆದ್ರೆ ಇದು ಪೋನೆ ಮಾಡೋ ಪೋನೆ ಮಾಡೋದ ಅಂದ್ರೆ ಅವೇರ್ನೆಸ್ ಮಾಡಲಾರದ ಹೋಗ್ದಾದೇನ.
ಹಾ ಮತ್ ಮತ್ತ ಬೈನು ಮಾಡ್ಕೋಬೇಕು ಹೇಳ್ಬೇಕ್. ಕಂದ್ರ ಅದೆಂಗ್ ಅಕ್ತಿಯ.
ಕಂಪಲ್ಸರಿ ಈಗ ನಾ ನಿನಗೆವ್ದ್ರ ನೀ ಆಟೆ ಬಿಡಬಾರ್ದ ನೀ ಬೈ ಮಾಡೋತಕ ನೀ ಚಂತನ ಟಾರ್ಚರ್ ಕೊಡ್ಬೇಕಾಗುತ್ತ ನಾ.
ಹಾ ಇರ್ಲ್ಲಿ ಬಿಡುದು ಜಾಸ್ತಿ. ಪ್ರೊಸೆಸ್ ಯಾವ್ದು ಪಂಚಾಯತಿಲಿ ಯಾವ್ದು ಬಿಟ್ಟಿಲ್ಲ ಇನ್ನು ವರ್ಕ್ ಅಕ್ಕ.
ಪಂಚಾಯತಿದು ಮನ್ನೆ ಯಾವ್ದ ಬಿಟ್ರಂದ್ರಲ್ಲನ್ ಹ್ಮ ಗ್ರಂಥಾಲಯದ್ದ ಬಿಟ್ಟಿದ್ರನು.
ಮುಗಿತಾ.
ಹ್ಮ್ ಇರ್ಬೋದೇನ ನಾವ ಕೇಳಿ ಹೊಡ್ತಂತರ ಅಂದ್ರೆ ಅದ ಪೇಮೆಂಟ್ ಕಮ್ಮಿ ಆದಂತಾರಲ್ಲಾ.
ಎಷ್ಟ ಆಯ್ತೆ.
ಎಷ್ಟ ಅದನಪ್ಪ ಗೊತ್ತಿಲ್ಲಾ ನಾರಿ ಸಕಿ ಬಿಟ್ಟಿದ್ರ ಅಂತ ಅಂದ್ರ ಅದನು.
ಗ್ರಂಥಾಲಯ ಅಂದ್ರೆ ನಮ್ಮ ಗ್ರಂಥಾಲಯ ಅಂದ್ರೆ ನಮ್ಮ ನಮ್ಮ ಹ ಇದು ಪುರಸವಿದಾಯ ಗ್ರಂಥಾಲಯ ಇರ್ಬೇಕಾ
ಹ್ಮ ಮತ್ತ ರ್ಯದಾಗ ಇರ್ತದಲ್ಲ ಅಲ್ಲಿ
ಅಂದ್ರೆ ಹೆಂಗ ಸ್ಕೂಲ್ ವ-ವ -ಒಂದ್ ಊರಿಗ ಒಂದ್ ಗ್ರಂಥಾಲಯದ ಒಂದ್ ಆಫೀಸ್ ಇರುತ್ತದ
ಹ್ಮ್
ತಿ ನಮ್ಮೂರ ಆಲ್ರೆಡಿ
ಹಾ ಅಲ್ಲೇ ಅಲ್ಲೇ ಹೋಗಿ ಹೇಳ್ಬೇಕ್ ನೋಡ
ಹಾ
ನನಗನ ಬಿಟ್ಟಿದ್ರಿ ಯಾರ ಅಂದ್ರು ಬಟ್ ಅದಕ್ಕ ಏನ ಅದನ್ನು ಒಂತರ ಏನಂದ್ರ ಕ್ಲಾಸ್ ಕೇಳ್ಬಂತ ಕ್ಲಾಸ್ ಕೇಳಿದ್ರ ಮೇಲ್ ಡಿಪೆಂಡ್ ಆಗ್ತದ ದಿನ್ನ ಒಂತ ತಾಸ್ ಕ್ಲಾಸ್ ಕೇಳ್ಬಂತ ಅಂದ್ರ
ಹಾ ಹಾ ಹಾ್
ಅದ ಈ ನಮ್ಗೆಲ್ಲ ಕ್ಲಾಸ್ಗೆಕ್ ಟೈ್ ಸಿಗ್ತದೆ ಮತ್ತೆ ಎಡನೇದ ಸಿಗ್ಬೇಕಲ್ಲ ಅವರು ಟೈಮ್ ಇದು ಅಂತತ್ತ ನಾವು ಕೆಲ್ಸಕ್ಕೆ ಹೋಗೋರು ಮೇಲೆ ಅದ ಬಂತ ಹೋಗಿದ್ಯಾ ಹಾಸ್ಟೆಲಕ್ಕ
ಹೋಗಿದ್ದೆ ಯಾರು ಮಕ್ಕಳ ಇರ್ಲಿಲ್ಲ ಮತ್ ಸುಮ್ನೆ ಬಂದ್ಬಿಟ್ಟೆ ಮನೆಗೆ ಇ ಜನ ಇದ್ರು
ಹ್ಮ್
ಮತ್ತ ಹೆಂಗ ಇವಾಗ
ಹೆಂಗ ಆಡದು ನಾವ್ ವಂಡರ್ದಾಗ ಅಂತ್ರು ಮಾಡಕತ್ತೀಿನಿ ಮತ್ ಸ್ಕೂಲ್ ಅಡಿಟ್ ಒಂದ್ ಮಾಡ ಅಂದಾರ ಸ್ಕೂಲ್ ಅಡಿಟ್
ಮತ್ತ ಸ್ಕೂಲ್ ಆಡಿಟ್ ನನಗೊಂದು ಕೆಮ್ಮ ಅದೇನ್ ನೋಡ ಸ್ವಲ್ಪ ಪಣ್ಣ್ಯ ಬರ್ತದ ಅಕ್ಕಾ
ನಂಬಯ ಗಿಲ್ಲ ಇಪ್ಪತ್ತ್ ಮೂರ್ ಪಂಚಾಯತಿದಲ್ಲಿ ನೀ ನೀವು್ ದೆಲ್ಲಗ್ನೂರು ಏ ಊರು ಈ ಪಂಚಾಯತಿ ಲೆವೆಲ್ ಇರುವಂತಹ ಬರಂತ ಎರಡ್ ಸ್ಕೂಲ್ ಕೊಟ್ಟಿರ್ತಾರ ಅದ್ರ ನಾವ್ ಒಂದ್ ಮಾಡ್ತ ದೀ ಇನ್ನೊಬ್ರ ಬ್ಯಾರೆದವರು ಇನ್ನೊಂದ ಮಾಡ್ತಾರ
ಹೆಂಗ ಇದ ಅಮೌಂಟ್ ತಿಂಗಳಾ
ತಿಂಗಳದಲ್ಲ ಒಂದ್ ದಿವಸಿಗಿ ನಾಕಕ್ನೂರ ಇಪ್ಪತ್ತೈದ್ ಅಂತರ ಅದಕ್ ಕೋರ್ಮಿಟ್ಟ್ಯಾಂಡದಾಗ ಇರ್ತಲ್ಲ ಮನ್ನೆ ಬಿದ್ದಿದ್ ನಂಗ ಐದ ಸಾವಿರ ರೂಪಾಯಿ ಹ್ಮ್ ತಿಂಗಳ ತಿಂಗಳ ಕರೆಕ್ಟರ್ಲ್ಲ ಎನ್‌ಜಿಓ ಪಡ ತಿಂಗಳ ತಿಂಗಳ ಬೀಳ್ಬೇಕಾದ್ರ
ಹ್ಮಂ ಜವಾ ನಮ್ದ ಅದು ವರ್ಕ್ ನಮ್ದು ಅದ್ ನಾವ್ ಮೊದ್ಲು ಮಾಡ್ತಿದಲ್ಲ ವರ್ಕ್ ಅದೇನ್ನ ಯಾಕರ ಚಾಲೋ ಆಗಲ್ಲದ ಅನ್ಸತ
ನೀವ್ ಅನ್ನೆ ಇದಕ್ಕ ಹೋಗಿದ್ದಿಲ್ ಟ್ರೈನಿಂಗಕ್
ಟ್ರೈನಿಂಗ್ ಕಾ
ಏನೇನ್ ಹೇಳದ್ರ ಈ ಸಲ ಲೈಫ್ ಸ್ಕಿಲ್
ಕಿಿಲ್ಲು ಮೆನ್ಸುರಲ್ ಹೈಜೀನು ಹ ಬಟ್ ಪರಿಣಾಮಕಾರಿ ಸಂವಾದದಲ್ಲಿ ಮೊದಲ್ ಮೂರು ಟಾಪಿಕ್ ಬೇರೆ ಇದ್ದು ಬಟ್ ಇವಾಗ ಕೇಶ್ ಪೀಟ್ಟಿದೆ ಆಡ್ ಆಗಿದೆ ಅದೇ ಆ ನಿಷ್ಕ್ರಿಯ ಆಕ್ರಮಣಕಾರಿ ವಿಶ್ವ ಸಮರ್ಥನೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದನ್ನ ಯಡ್ ಮಾಡ್ಯಾರನಾ
ಅದನ್ನೇ ಆಡ್ ಮಾಡಾರ ಮೇ ಬಿ ಸರಿ ಆಡ್ ಮಾಡಿರ್ಬೋದು ಶಿವ ಸರಿ
ಹ್ಮ್ ಹ್ಮ್ ಹ್ಮ್ ಲಾಸ್ಟ್ ದನ್ ತಕ ಇದ್ದೇಾನ
ನಾಕ್ ದಿನ ತನ ಇದೆ ಮತ್ತೆ ನೆಕ್ಸ್ಟ್ ಟ್ರೈನಿಂಗ್ ಅಟೆಂಡ್ ಆಗಲ್ಲ ಮೈಸೂರು ಎಲ್ಲೆಲ್ಲೋ ದಾಡ್ಗ ಏ ದಾಂಡೇ ಎಲ್ಲೆಲ್ಲಾ ಇಡ್ತಾರಂತಪ್ಪ ಎಲ್ಲಿ ಆಯ್ತು ಮುಂದಿನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ
ಹ್ಮ್ ಹ್ಮ್ ಹ್ಮ್ ಏನ್ ಇಶ್ಯೂ ಆಯ್ತ ಅಂತ
ಎದುರೇಷು
ಏನ ಇಷು ಆಗದ ಅಂತಂದ್ರೆ ಅದಕ್ಕೆಿ
ಯಡ್ರಾದು ಶಲ್ಲ ಬಟ್ ಊಟದ
ಕೂರ್ಡಿನೆಟರ್ ನಟ್ರ ಏನೋ ಇದ ಆ್ಯದ ಅಂತ ಚಕ್ಕಸರ್ ಇದು ಮಾಡ್ಯಾರ ಅಂತ ಅಂದ್ರ
ಹೌದು ಎಲ್ಲರೂ ಹೇಳಕತಿದ್ರು ಏನಾಗೈತಿ
ಯಾರ ಹೇಳದ್ರ ಹೇಳು
ನನಗ ಪರವೀನ್ಗೆ ಹೇಳಿದ್ರು
ಅದ ನಾನು ಅದ ನಾನ ಇನ ಕೇಳ್ಬೇಕಕ್ ಅನ್ಕೊಂಡೆ ಪರ್ವನ ಕೇಳ್ದ ನಾಿನ ಕೇಳ್ಬಕ್ ಅನ್ಕೊಂಡೆ ಕೇಳ್ಬೇಕ
ನಾನು ಹ ಅಸ ನಾನು ಗ ಗೊತ್ತಾಗಗ್ಲಿಲ್ಲ ಅದೇ ನಾನ ಇಿಲ್ಲ ಅಷ್ಟ ನನ್ಗೆ ಇಲ್ಲ ಬಟ್ ಊಟದ ವ್ಯವಸ್ಥೆ ಸರಿಯಾಗಿರಿದ್ದಿಲ್ಲ ಊಟ ಹ್ಮ ಅಂದ್ರೆ ಚಲೋ ಇದಿದ್ದಿಲ್ಲ ಹೋಲ್ ಬಿಡು ಅಂತೇಳಿ ಸುಮ್ನೆ ಹಂಗೆ ತಿಂದ್ರು ಇರದ ಒಂದು ನಾಕ್ ದಿನ
ನೀನ್ ಇದ್ರಾಗ ಬರೋದಿತ್ತು ಚಿಲ್ರನಾ ಪಿಂಡನ್್ ಫೌಂಡೇಶನ್
ಎಲ್ಲಿ
ನಮ ಎನ್ ಜಿ ಒದಾಗ ಬರದಿತಿಿನ ಊಟು ಬರ್ತಕ್ ಬಾರ್ರಿ
ಮತ್ತತ್ ಅದೇ ಐತೆನ್ ನೋಡು
ಅದೇ ಈಗ ವಿನಯ್ ಹೇಳದ್ರ ಅಂದ್ರ ಹೇಳತ್ನ ಅಂತ ಾ ನಾಡಕತಿ ಅತಾನ
ಅಲ್ ಚೆನ್ನಾಗೈತಾ ಪೇಮೆಂಟ್
ತನ್
ತಿಂಗ್ಳ ಬಟ್ೆ ಮಾಡ್ದಂಗ ನ್ ಹೆಂಗ
ಇಲ್ಲ ಇಲ್ಲ ಇಲ್ಲ
ಹಾ
ಮಂತ್ಲಿ ಟೆನ ತುಕ್ಸ್ಯಾಂಡ್ ಬಟ್ ಹೋಗ್ಬೇಕು ಬೆಂಗ್ ೂರು ಅಲ್ಲಿ ಇಲ್ಲಿ ಮತ್ತ ನ ಮ ಮನೆ ಹತಂದ್ರೆ ಮ ಕರಡಗ ನೋಡಿ
ಹೆಂಗ್ ಬರ್ಷ ತಿಂಗಗಳ ಎಷ್ಟ್ ಸರಿ ಕರಿತಾರ
ಕರೀತಾರ ಎರಡ್ ಮೂರ್ ಸಲ
ಒಂದೊಂದ್ಸಲ ನೀಡಿ ಇತ್ಂದ್ರ ಈಗ ಫಸ್ಟ್ ಈ ಪ್ರಾಜೆಕ್ಟ್ ಬರಕ್ ಲೇಟ್ ಆಯ್ತಂತ ಂದ್ರೆ ಅದು ಕವರ್ ಮಾಡ್ಕೊಬತ್ತಲ್ಲ ಹಂಗಾಗಿ ತಿಂಗಳ್ ದಾಗ ಬಡ ಬಡ ಎಷ್ಟೊಂದ ದಿನಕ್ಕ ಮಕ್ಕಳ ಇಲ್ಲಾ ದೇವದಾಸಿ ಮಕ್ಕಳಂತಾ ಹ್ಮ್
ಹೌದಾ ಅವ್ರಿಗೆಲ್ಲ ಕರ್ ಕಕೊಂಡ್ ಬೆಂಗ್ಳೂರ ಹೋಗ್ಬೇಕಾ
ಅವ್ರ ಎಲ್ಲ ಅವರು ಕರೆಕ್ ಕರ್ಮ್ಮ ಅಂದಾಗ ಅಷ್ಟೇ ಹೋಗ್ಬೇಕಕ್ ಈಗ ಹೆಂಗಗೆ ನಾವು ಲೀಡರ್ಶಿಪ್ ಕಮ್ಯುನಿಕೇಶನ್ ಕ್ಯಾಂಪ್ ಮಾಡ ಕರ್ಕಮ್ಮ ಅಂತಾರೆ ಹಂಗ ಹೋಗದ ಹ್ಮ್
ಚಲೋ ಆಯತಗೋ ನೀ ನೋಡಮ್ಮಿ ಅದ್ರ ಸುಮ್ ನಾರ್ಮಲ್ ಇ ಇತ್ತಂದ್ರೆ ಹೇಳಕ್ಕ
ಅದಕ್ಕ ಯಾಕಂದ್ರ ನೀವು ಜಾಸ್ತಿ ತಿರ್ಗಾಡದದ ಅಂದ್ರ ಆಗಲ್ಲಾ ಅದ ನಿಮ್ಮ ಮಂದಾರ ಒಬ್ರು ಸೇರ್ಯಾರ್ ಬಿಡು ಅವ್ಯಾರ್ಯಾರು ಅವ್ರ ಬರ್ತಾರ ತರ ಹೋಗ್ತಿರ್ತಾರಾ ಬಟ್ ನಾನ್ವೆೆಜ್ ು ಅದು ಮಸ್ತ್
ಹಾ ನಮ ನಿಜ ಹಾ
ನೀವ್ ಎಪ್ಪದ ಅನ್ಲಿಮಿಟೆಡ್ ಬಟ್ ಅವ್ರು ಹೇಳ್ಬಿಟ್ಟಿರ್ತಾರಲ್ಲಾ ಎಕ್ಕ ಅಕಂತಿನಬೋದು
ಚಲೋ ಆಯ್ತದ್ರ ಅವ ನೀನೇ ಚಲೋ ಮಾಡಿದ ಚಲೋ ಚಲೋ ಆಯ್ತ ನಾನ್ ಮಿಸ್ ಮಾಡ್ಕೊಂಡನ್ನ
ಹ
ನೋಡಮ ಹೆಂಗಗತ್ತು ಕೆಲ್ಸ ಅದೇ ನಾನು ನೋಡಕತ್ತೇನಿ ಎಲ್ಲಿ ಸಿಗ್ತಾ ಇಲ್ಲ ಕೆಲ್ಸ ನೋಡಮ
ಗ್ರಂಥಾಲಯದ ಕೇಳುವ ನಾಳೆ ಓದ ಅಂದ್ರ ಹ
ಅಯ್ಯೋ ಆ ಮನುಷ್ಯ ತಿಕ್ಕಿದ್ದಂಗ
ಹ್ಮ್
ಅವ್ರೆಲ್ಲ ಒಳಗಿನ ಒಳಗೆ ಮಾಡ ಹಕೊಂಡ್ ಬಿಡ್ತಾರ ಕೆಲ್ಸನ
ಹ್ಮ್ ಮಾಡ್ಕೋತಾರ ಇಲ್ಲಿ ನಮ್ ಕಡೆ ನಡಲನ ಅನ್ಕೊಂಡಿದ ಹ
ಎಲ್ಲಾ ಫೇಕ್ ಅ ಎಲ್ಲಾ ಕಡೆ ಒಳಗಿಂದ ಒಳಗೆ ಹಾಕೊಂಡ್ ಬಿಡ್ತಾರ್ ನೋಡ್
ನಿಂದು ಗೃಹಲಕ್ಷ್ಮಿ ಅಮೌಂಟ್ ಬರ್ತವನು ಅದ್ಮೇಲೆ ಈಸಲ ಹಾಕ ಹಾಕ್ ಬತ್ತಂದ್ರರು
ನನ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಸಿಲ್ಲ
ಅವನ್ ಆಧಾರ್ ಕಾರ್ಡ್ ಇಲ್ಲ ಒಂದು ಬ್ಯಾಂಕ್ ಪಾಸ್ಬುಕ್ ಇಲ್ಲ ಒಂದು ಇನ್ಕಮ್ ಇಲ್ಲ ಏನು ಆಪ್ಡೇಟ್ ಇಲ್ಲ ಇನ್ನ ಈಗ ಸ್ವಚ್ಛ ಅಂದ್ರೆ ನ ಇನ್ನ ಅನ್ಮೇರಿಡ್
ಹ್ಮ್
ಗ ಎರಡ್ ವರ್ಷ ಹತೀರಿ ಮಕ್ಕಳ ಹಡಿದ್ರ ಇನ್ನು ಅನ್ಮ್ಯಾರಿಡ್ ಇನ್ನು ಬಟ್ ಆ ರೂಲ್ಸ್ ರೆಗ್ಯುಲೇಷನ್ ಪ್ರ ಯ ಅಂದ್ರ ಎಲ್ಲಾರ ಹೋಗ್ ಹೇಳಿದ್ರೆ ಆಧಾರ್ ಕಾರ್ಡ್ ಕೊಡುವಂದ್ರೆ ನೋಡಿ ಹೆಂಗಾನೊಂದ ಪರಿಸ್ಥಿ.
ಯಯ ಮಾಡಾಡ್ದಾಗಿತ್ತು
ಹೇಳಿ ಹೇಳಿ ಸಾಕಾಗೈತಪ್ಪ ಏನ್ ಮಾಡ್ಲಕ್ಕ ಎಷ್ಟಂತ ಹೇಳ್ಬೇಕು ಈಗ ಅಕ ನಿನ್ನೆ ರಾತ್ರಿದು ನಿನ್ನೆ ರಾತ್ರಿ ಅಂತವಿ ನೋಡಿ ಈಗ ಅನ್ನ ಮಾಡ್ಕೊಂಡಿನಿ
ಹ್ಮ್
ಹ್ಮ್ ಮಧ್ಯಾಹ್ನ ಇರಿಕೆ ಪಲ್ಯ ಐತಿ ಮತ್ತೆ ಅದ ಕಾಳ ಪಲ್ಯನ ಮಾಡ್ಕೊಂಡೀಿನಿ ಐತಿ ಅದೇ ಐತಿ ಅದಕ್ಕ ಫೋನ್ ಹಚ್ಚಿ ನೀ ಬರ್ರಿ ಅಂತ ಹೇಳಿ ಇಲ್ಲಪ್ಪಾ ಅಂದ್ರೆ ಸುಮಂತ ಆಮ್ಲೆಟ್ ಮಾಡ್ಕಡ್ತೀನ ಅಂತ ಹೇಳಿನಿ
ಹ್ಮ್
ಹೂ ಅಂತ ಹೇಳಾರ ಹ ಇನ್ನ ಬಂದ ಮೇಲೆ ನ ಡ ಜನ ಏನ್ ಮಾಡ್ತಾರೆನ
ಮತ್ ನಿಮ್ದ ಇದ್ರಾಗ ಈಗ ಇದು ದೇವ್ರ ಕುಂತಾವಲ್ಲ ತಿಂತಾರಾನ
ಹ್ಮ ಅದಕ್ಕಿನ್ ಸಂಬಂಧ ಇಲ್
ಅದಕ್ಕ ಸಮಂಧ ಇಲ್ಲ
ಹಾ ಬಟ್ ಇವತ್ ಹ ಇಲ್ಲ ತೆರಿ ಮೂಗಿತಲ್ಲ ಜೂನ್ ಸಾ ತೆರಿ ಜೂನ್ ಸಾತ್ ಬಂದ್ ತೆರಿ ಇಟ್ಟತ್ತ ಈಗ ಮಳೆ ಬರ್ಬೇಕಾಗಿತ್ತು
ಹೇ ಅದಲ್ಲ ನಿಮ್ಮ್ ಮಂದ್ಯಾಗ ದೇವ್ರ ತಲಾ ದೇವ್ರ
ಹ ಹಾ ಹಾ ಹಾ ಇವತ್ತು ನಿನ್ನಿಂದ ಕುಂದರ್ತಾರಲ್ಲ ನಿನ್ನಿಂದ ಕುಂದರ್ ಸರ
ಹ್ಮ್ ಅದೇ ಅನಕತ್ ನಮ್ಮ ಮನೆಾಗಣಕತ್ತ ಸಕರಿ ಬರ್ಸಕತ್ತತ್ ರ ಸಕರೆ ವಸಕತ್ತರತ್ತ ಅವದಕ್ಕ ಹದಸೋಗ ನೀನು ಅಂದೆ ಹೋಗಂದೆವ ನಾನ ನಾನು ಓಲಾರ್ದಂಗ ಅದ ನೀ ಹೋಗಪ್ಪಾ ಅಂತ ಅಂದೆ ಆದದ್ರ ನಿಮ ಮಂದಿ ಬೆರಕಿ.
ಸಕರೆ ಕಟ್ ಕಳ್ಸ ಬೆಳಿಗ್ಗೆ
ನಾಡ್ದ ನಾಳೆ ಬಿಟ್ಟು ನಾಡ್ದ ಕಳ್ಸ್ತಾ
ಹಾ ನಾಳೆ ಬಿಟ್ಟು ನಾಡಿದ ಕಳ ಸುಮ್ಮ ಹ್ಮ್ ಸುಮ್ಮನ ಅದು ಹ್ಮ್ ಶುಕ್ರವಾರ ನೇ ಅದಲ್ಲ
ಗುರುವಾರ್ದಿನ ಚಂಜಕ್ ಬೆಂಗ್ಳೂರಿಗೆ ಹೋದ್ನೆ.
ಅವೋವವೋ ನಿಂದೆ ಚಲೋ ಬಿಡಕ. ಏನ್ ಚೆಂತಾನ ಬೆಂಗ್ಳೂರ್ ಬೆಂಗ್ಳೂರ್. ಬೆಂಗಳೂರು ಬಟ್ ಆದ್ರೆ ಟೀ ಶರ್ಟ್ ಚೆನ್ನಾಗಿದೆ ನೋಡ್ ಟಿ ಶರ್ಟ್ ಒಂದ್ ಎಷ್ಟ ಅದ್ ಕೊಡ್ರು.
ನಿನಗ
ಹ್ಮ ಬಾಳ್ ಚಲೋ ಐತಿ ಅಕ್ಕ ಇರು ಒಂದೆರಡ್ ನಿಮ್ಷ ಅಣ್ಣ ಬಂದ.
ಹಾ ಸರಿ.